ಹಲೋ.
ಹಲೋ.
ಹಲೋ. ಏಲ್ಲಿದೆ.
ಏ ಇಲ್ಲಿ ಶಾಪೂರದಾಗ ಇದೀನಿ ನೋಡಿರಿ.
ಶಾಪೂರಾಗ.
ಹಾ ಏನ್ ಮಾಡಲ್ಲತ್ತಿರಿ.
ಏನ್ ಇಲ್ಲ ನೀನ್ ಏನ್ ಮಾಡ್ತಿದೀಯಾ.
ನಾನು ಇಲ್ಲೇ ಸುಮ್ನೆ ಕೂತಿದ್ದೆ ನೋಡಪ್ಪಾ ಹಾಸ್ಟೆಲದಾಗ ಎಕ್ಸಾಮ್ಸ್ ಅದೇ ನಾಳೆ ಓದಕೋಬೇಕ.
ಹೌದಾ.
ಹಾ ಈಗಾ ಬ ಆಟಕ್ ಬಿಟ್ಟವ ಟೈಮು ಆಡಾಲಾತ್ತಿ ಸುಮ್ನೆ ಹುಡುಗರ್ ನಾವ್ ಕಲ್ತ ಕಲರ್.
ಹ್ಮ್ ಹ್ಮ್.
ಹ್ಮ್ ಎಲ್ಲಿದೀ ಏನ್ ಮಾಡ್ತಿದ್ದೀಯಾ ನೀನು.
ಇಲ್ಲಿ ಇಲ್ಲ ಊರಲ್ಲಿ ಇದ್ದೇ.
ಹಾ.
ಏ ನಾನೇ ಎಲ್ಲಿದೆ ಅಂದಿರ ಬಂದಿನೀ ನೋಡು.
ಹೆಂಗಾ.
ಇನ್ನ ಎಲ್ಲದೆ ಅಂತ ಅನ್ಕೊಂಡಿದ್ದೆ.
ಎಲ್ಲಿ ಇಲ್ಲ ಬಂದಿದ್ದೆ ನಾನ್ ಶಾಪೂರಗ ಬಂದಿದ್ದಿನಿ ನಿನ್ನೇ ಅಲ್ಲೇ ಊರಾಗ ಇದ್ದೇ ಇವತ್ತ ಬಂದೀನಿ ನೋಡು.
ಮತ್ತೆ ಬರ್ಬೇಕ ಯಾವಗರ ಬರ್ಬೇಕು.
ಇಲ್ಲ ಬರೋದ ಇಲ್ಲ ಕಣೋ ಎಕ್ಸಾಮ್ ಅದಾವ ಇವಾಗ ನಮ್ಮದು ಸೆಕೆಂಡ್ ಪಿಯುಸಿ ಅಲ್ಲ ನಾವು.
ಹು ಹು.
ಹ್ಮ್ ಹಂಗ ಆಗಿ ಈ ಕಡೆ ಆಗಿದೀವಿ ಏನ್ ಬರದಿಲ್ಲ ಇವಾಗ ಏನ್ ಸೀದ ಎಕ್ಸಾಮ್ ಮುಗುಸ್ಕೊಂಡೆ ಬರೋದು. ಇನ್ನ ನಾಲ್ಕ ಪೇಪರ್ ಅದಾವ ಹ್ಮ್ ಹ್ಮ್.
ಹ್ಮ ಹ್ಮ್.
ಆಟಕ್ ಬಿಟ್ಟ ಆ ಟ ಈಗ ವಾಡನ್ ಬಂದಾನ ಸ್ಪೋರ್ಟ್ಸ್ ಕಿಟ್ಸ್ ಕೊಟ್ಟಾನ ಹೋಗ್ಯನ ಈಗ ಜಸ್ಟ್.
ಹ್ಮ್ ಹ್ಮ್.
ಅದಕ್ಕೆ ಆಡ್ಲಾತಿವಿ ವಾಲಬಾಲ್ ಆಡ್ಲಾತಿವಿ ಬರ್ತ್ ಏನ್ ಆಡಮ್ಮ.
ಇಲ್ಲಿ ಊರಲ್ಲಿ ಇರುವ ನಾನ್ ಯಾವಗ ಬರ್ಲಿ ಇಲ್ಲಿಗೆ.
ಏ ಬಾ ಮತ್ತ ಆಡಗ್ಯಾಸ್ ಮತ್ತ ಹೋಲತಿಗ ಮತ್ತ ಏಳ ಎಂಟ ಗೋಲ ಐತಿ. ಇಲ್ಲಾಂದರೆ ನಾಳೆ ಇಲ್ಲಿ ಇರ ನಾಳೆ ಹೋಗ್ಕೊತಿಗೆ.
ಹೌದಾ ಇದಕ್ಕೆ ನಾನ ಹಿಂದೆ ಇದರ ನಿದ್ದೆ ಬರ ಮಾಡಿದ್ದೆ.
ಹ್ಮ್ ಎಲ್ಲಿಗ ಹೋಗಿದೇ ಹೊಲಕ್ಕ ಹೋಗಿದಯಾ ಏನ್ ಇಲ್ಲ ಮನೆಗಿದ್ದೆ.
ನಾನ್.
ಹಾ ನೀನೇ.
ನೀನ್ ಎಲ್ಲಿ ಹೋಗಿದ್ದೆ ಅವತ್ತ.
ಹೌದಾ ಏನ್ ಮಾಡ್ಲೈತಿ ಮನ್ಯಾಗಯಲ್ಲಿ ಎಲ್ಲಿ ಅದಿರಿ ಎಲ್ಲ ಡಿಗ್ರಿ ಮುಗುದ ಎಲ್ಲಾ ಮುಗದದ ಮತ್ತ ಏಕಡೆ ಹೋಗ್ಬೇಕ ಕೋಚಿಂಗ್ ಕೀಚಿಂಗ್.
ಹೋಗಬೇಕು ನಾನ್ ಸ್ವಲ್ಪ್ ಟೈ ತೋಗೊಂಡ ರಿಸಲ್ಟ್ ವೈಟಿಂಗ್ ಅಂದರ ಏನ್ ಏನರ ಮಾಡಬೇಕಲ್ಲ ಮುಂದ ಅದು ಮಾಡಿವಾದ್ರರಿ ಅಂತ ಅಂದ ಕುಂತೀವಿ.
ಹ್ಮ್ ಒಟ್ಟನ್ಯಾಗ ಏನೇನ್ ಮಾಡ್ತಾ ಎಲ್ಲ ಮನೆ ಕೊಡ್ತೆ ಮತ್ತೇ ನೋಡಿ ಡಿಗ್ರರಿ ಮುಗೀತ.
ಎಲ್ಲಲ್ಲ ಏನು ಮಾಡಬೇಕಪ್ಪ ಅದಿಕೇ ಓಡಾಕತ್ತಿನಿ.
ಅಂದ್ರೆ ಏನ್ ಮಾಡಬೇಕ ಅಂತ ಅನ್ಕೊಂಡು ಈಗ ಲಾಸ್ಟ್ ಮುಂದ್ ಮಾಡಿದ್ರ ನೀನ್ ಏ ಏನಾದ ತಲೆಗ ಏನ್ ಮಾಡ್ಬೇಕಂಬದ ಆದ ನಿನ್ ಕಾಯಸ.
ನಾನಾ
ಹಾ
ಬಿ ಎಡ
ಬಿಯಡಾ
ಹ್ಹ
ಯಾವ್ ಕಾಲೇಜ್ ಮಾಡ್ತಿ ಮಾಡಿದರ.
ಹೇ ಅಪ್ಲಿಕೇಶನ್ ಆಗ್ಬೇಕ ಅಂತಲ್ಲ ಅದಕ್ಕ ನಾವು
ಹೌದೌದು ಅಪ್ಲಿಕೇಶನ್ ಆಗ್ಬೇಕು ಸಿ ಇ ಟಿ ನಡದಾಗ ನಡಿತವ್ ಲೇ ಅಪ್ಪ ಅವು ಒಂದ ರೌಂಡ್ ಎರಡ್ ರೌಂಡ್ ಅಂತ.
ಹ್ಮ್ ಏನು ಸೆಲೆಕ್ಷನ್ ಮಾಡ್ತಾರ ಅಂತಲ್ಲ ಅವರು
ಹೌದೌದು ರಿಸಲ್ಟ್ ಮ್ಯಾಗ ಸೆಲೆಕ್ಷನ್ ಆಗ್ತವ ಒಂದೊಂದ್ ಕಾಲೇಜ್ಗಳಿಗಿ.
ಹ್ಮ್ ಹ್ಮ್ ಸ್ವಲ್ಪ ನಿಮ್ದ ಗೌರ್ಮೆಂಟ್ ಇದೆ ಅಲ್ಲಾ.
ಹ್ಮೂ ಈ ಎಲ್ಲಿ ಮಾಡ್ತಿ ಮಾಡಿದರ ನೀ ಪ್ರೈವೇಟ್ ಮಾಡ್ತೆ ಗೌರ್ಮೆಂಟ್ ಶೀಟ್ ಮಾಡ್ತೆ.
ಅದು ನೋಡಬೇಕ ಅಪ್ಲಿಕೇಶನ್ದಾಗ ಮತೆ ಗವರ್ಮಂಟ್ ಆಯ್ತಂದ್ರ ಗವರ್ಮಂಟ್ ಮಾಡತಿನಿ ಇಲ್ಲ ಅಂದ್ರ ಪ್ರೈವೇಟ್ ಮಾಡ್ತನಿ.
ರಿಸಲ್ಟ್ ಏಟಾದ
ಆದ ಏಟೀ ಫೋರ್ ಏನ್ ಆದ.
ಏಟಿ ಫೋರ್ ಇದ್ರ ಅರಾಂಸೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ.
ಅದೇ ಅದೇ ಅದಿಕ್ಕೆ.
ಯಾವ್ ಪಿ ಯು ಸಿ ಅಲ್ಲ ಡಿಗ್ರಿದ ರಿಸಲ್ಟ್ ಡಿಗ್ರಿ ರಿಸಲ್ಟ್ಮಾಗ ಸೀಟ್ ಅ ಅಲೋಟ್ಮೆಂಟ್ ಮಾಡ್ತರದು.
ಅದೇ ಎಲ್ಲಾ ಸೆಮ್ಗಳು ಅದಾವ ಏಟಿ ಮೇಲ್ ಅದಾವ.
ಹಾ ಹಾ ಹಾ
ಈ ಮತ್ತೆ ಸಿ ಇನ್ನಾ ಸಿಕ್ಸ್ತ ಸೆಮ್ಮ ಮೊನ್ನೆ ಬರದು ಬಿಟ್ಟಿಲ್ಲಲ್ಲಿ ಇನ್ನ ಇದೂ.
ಹೌದೌದು
ಅದೊಂನ್ ಬಿಟ್ರೆ ಕಿ ಇನ್ ಮಾಡ್ಕೊಂದ್ ಆಕಿ ಅಂತ ಇಲ್ಲಿ ಊರಲ್ಲಿ ಇನ್ನ ಬಂದಿಲ್ಲ ಇನ ಇನ್ನಾ ಯಾರು ಬಂದಿಲ್ಲ.
ಹೌದಾ
ನೀನ ಏನ್ ಪಾ ಸೆಮೆಂಬ್ ಬಿ ಅದಿ ನೆಡಿತಾದ ನಮಗ ಎಲ್ಲಿ ಡಿಗ್ರಿ ಮುಗ್ಸಿದವ್ರಿಗಿ.
ನೀವು ನಮ್ಗಿನ್ ಸೀನಿಯರ್ ಅದ್ರೀ ನಾವೇನ್ ಇವ್ನೇತಿ ಯವಾಗಲ ಅಟೆ. ಅವಾಗಲೇ ಟೆಂತ್ ಮುಗಿಸ್ಗೊಂಡ್ಗೇಸಿಂದ ಡ್ರಾಪ್ ಔಟ್ ಮಾಡಿದವಿ ಎಜುಕೇಶನ್ ನಾವುನ ಇಟತಿಗೆ ಮುಗಿಸಿದ್ರ ಅವಾಗೆ ಆ ಅಡ್ಮಿಷನ್ಮ್ ಮಾಡಿದ್ರ ಇಷ್ಟತಿಗೆ ನಿಮ್ ಜೊತೆ ಇರ್ತೀದ್ದಿವಿ ನೋಡ್ ಡಿಗ್ರಿ ಮುಗಿಸ್ತದ್ದಿವಿ ನಾವುನು.
ನೀವ ಎಂತ ಮಾಡಿರಲ್ಲ ಕಾಲೇಜಿನ ಒಂದ್ ಎರಡ್ ವರ್ಷ ಕಾಯ್ದಿರಿ ನೀ ಎರಡ್ ಮೂರ್ ವರ್ಷ ಕೈಗ್ರಿ ನಿಂದಾದ್ರಿ.
ಏನ್ ಏನ್ ಮಾಡ್ತಿಪಾ ಎಲ್ಲಾ ಕಷ್ಟ ಇದವ್ರೀ ಅದಕ್ಕೆ ಬೆಂಗ್ಳೂರ್ ಹೋಗಿ ದುಡಿಯಕ. ಈಗ ಬಂದಿವಿ ಈಗ್ ಬುದ್ಧಿ ಬಂದದ ನಮಗ್ ಓದ್ಬೇಕ್ ಏನಾದ್ರು ಮಾಡ್ಬೇಕಂತ.
ಹ್ಮ್ ಹ್ಮ್ ಅಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಏನ್ ಮಾಡ್ತಿದ್ದೆ ಕೆಲ್ಸ.
ಸುಂಕದಕ ಅ ಇದು. ಅಗರಿ ಬೊಮ್ಮನಳ್ಳೆ ಆಗಿದ್ದೆ ನಾನು ಇಲ್ಲಿ ದಾವಣಗೆರೆಗ.
ದಾವಣಗೆರೆಗೆ ಈದೆನು.
ಹ್ಮ್ ಮೊನ್ನೆ ಬೆಂಗ್ಳೂರ್ಗಿದ್ದೆ ಈ ಕೆಲ್ಸ ಈ ಕಡೆ ಬಂದಿದ್ದಿ ನಾನು.
ಪ್ರೆಸೆಂಟ್ ಇರೋದು ಬೆಂಗ್ಗಳೂರಲ್ಲೇ ನಮ್ ತಂದೆ ತಾಯಿ ಅವರು ಎಲ್ಲಾರ ಅಲ್ಲಿಯಾರ.
ಹ್ಮ ಹ್ಮ ಹ್ಮ್
ನಾನು ಈ ಕಡೆ ಟೆಂಡರ್ ಬೆಸಸ್ ಮ್ಯಾಗ ಕೆಲ್ಸಕ್ಕೆ ಬಂದ ಒಂದ್ ತಿಂಗಳ ಎರಡ್ ತಿಂಗಳ ಆಯಿತು ಮತ್ತ ಎಕ್ಸಾಮ್ ಅವಲ್ಲ ಈ ಕಡೆಯಿಂದ ಈ ಕಡೆ ಬಂದ್ ನೋಡ ಈಗ ಈ ಲಾಸ್ಟ್ ಆಗನ್ ಪ್ರೆಸೆಂಟ್. ಹೋಗ್ಬೇಕ್ ಮತ್ತೆ ಕೆಲ್ಸ ಮುಸ್ಕೊಂಡ್ ಎ ಸೀದಾ ಬೆಂಗ್ಳೂರ್ ಹೋಗ್ಬೇಕ್
ಎಕ್ಸಾಮ ಕೆಲ್ಸಾ ಅ ಎಕ್ಸಾಮ್ ಮುಗೀಷ ಹೋಗ್ಬೇಕ ಎನ ಇವಾಗಾ
ಹ ಹಾ ಏನ್ ಮಾಡ್ತ್ರಿ ಮೈಬುಬೂ ಬಡತನ ಬಾಳ ಬೆನ್ನ ಹತಿ ಬಿಟ್ತ ಟ್ಟದ ಏನ್ ಏ ಏನ್ ಮಾಡಿದ್ರರು ಬಿಡಲ ಆಗಿದೆ ಏನ್ ಮಾಡ್ಬೇಕು ಹೇಳ
ಬಿಡಲ್ಲ್
ಹ್ಈ ನೋಡ ಈಗ ಆಯ್ತು ಬಿ ಎಡ್ ಮುಗಿಸಿ ಟೀಚರ್ ಅಂತು ಹಣೆಬರಹ ಇನ್ ಎರಡ ಮೂರ್ ಮೂರ್ ವರ್ಷ ಅಂದ್ರೆ ಏನ ಮಾರಾಯಾ
ಇಷ್ಟು ಓದಿ ಬಿಡ್ಬೇಕಾಗತದ ಮತ್ತೆ ಅದಕ್ಕೆ ಯಾವ್ದಾದ ಮಾಡ್ಬೇಕು. ನೀವು ನಿಮ ನಿಮ್ಮೆಲ್ಲ್ ಹೋತದ ನಾ ಹೆಂಗ ಹೇಳ ಹ್ಮ್
ಅಲ್ಲಾ ನೀವ ಸೀನಿಯರ್ ಆತರಿ ಏನ ಏನ್ ಮಾಡಬೇಕ ಹೇಳಿ ನಿಮ್ಮ ಅನುಭವನ ಒಂದ ಸ್ವಲ್ಪ ಹೇಳ್ರಿ
ನೀವು ಕಾಲೇಜ್ ಬಿಟ್ಟಿರಿ ಅಡ್ವಾನ್ಸ್ ಸೀನಿಯರ್ ಅನಾಕತ್ರಿಅಲ್ಲಾ ನೀವು ಸೀನಿಯರ್ ಕೇರಳಾ
ಇಲ್ಲಾ ಮ್ಮಂದಲ್ಲಾ ಈಗ ಮಾಡಿದಲ್ಲಾ ಡಿಗ್ರಿ ಮುಗಸಿದಲ್ಲಾ ನಿಮ್ಮ ಮ ಅನುಬೋದ್ಮ್ಯಾಗ ಏನ್ ಮಾಡಿದ್ರೆ ಚೆನ್ನಾಗಿರುತ್ತದ ನನಗ ಎನ್ ಯಾವ್ದ್ ಮಾಡಿದ್ರೆ ಸೂಟೇಬಲ್ ಆಗುತ್ತೆ ಅಂದೆ
ಹ ಎಮ್ ಎ ಮಾಡ್ಬೋದು ಎಮ್ ಎ ನ ಅದು ಎರಡ್ ವರ್ಷ ಇದೆ.
ಹ್
ಮತ್ತ ಇದು ಬಿ ಎಡ್ ಐತಲ್ಲಾ ಯಾವ ರಿಸಲ್ಟ್ ಇದ್ರೆ ಬಿ ಎಡ್ ಮಾಡು
ಹಾ
ಈ ಕಾಲೇಜ್ ಅಲ್ಲಿ ಮಾಡ್ತೀನ ಡಿಗ್ರಿದೇ ಅದ ಹೇಳ ಮೊದಲ ಅಲ್ಲಿಂದ ಗೊತ್ತಾಗತದ
ಡಿಗ್ರಿ ಇಲ್ಲೇ ಶಾಪುರ್ ಮಾಡ್ಬೇಕು ನಿಮ್ ಕಾಲೇಜ್ ಮಾಡ್ಬೇಕು ನೀವ್ ಸೀನಿಯರ್ ಅಲ್ಲೇ ತೋರಿಸ್ತೀರಿ ಅಲ್ಲೇ ಕೈ ಮಾಡಿ ಅಲ್ಲೇ ಮಾಡಿಬಿಡೊದೆ
ಬ್ಯಾಡವೋ ಅಲ್ಲಿ ಮಾಡಬೇಡ ಅಲ್ಲಿ
ಯಾಕ್
ಅಲ್ಲಿ ಬರೀ ಎಕ್ಸಾಮ್ ಫುಲ್ ಸ್ಟ್ರಿಕ್ ಅದವೊ ಅಲ್ಲಿ
ಮತ್ತ ಎಲ್ಲಾ ಕಡೆ ಸ್ಟ್ರೀಕ್ ಅದವೊ ಹೆಂಗ ನೀನು ಎಲ್ಲಾ ಕಡೆಸ್ಟಿಷ್ಟ
ಪ್ರೈವೇಟ್ ದಾಗ ಅಷ್ಟು ಇಲ್ವೊ ಪ್ರೈವೇಟ್ ಲೂಸ್ ಅದ್ ಅಷ್ಟ ಇಲ್ಲಾ
ಲೂಸ್ ಅದಾವ ನೋಡಿ ಬರಕ್ ಬಿಡ್ತಾರೆ ಏನು ಲೂಸ್ ಅಂದ ಅವ್ರು.
ಹಾ ಇಲ್ಲಾ ಸಂಘಟನೆ ಹೇಳಿ ಕೊಡ್ತಾರ ಪಾಸ್ ಆಗಷ್ಟು.
ಹುಂ ಹುಂ ಹೆಂಗ ಎಲ್ಪ್ ಮಾಡ್ತಾರಂದೆ
ಎಲ್ಪ್ ಮಾಡ್ತಾನ ಇಲ್ಲಿ ಏನಿಲ್ಲಾ ನಮ್ ಕಲದಾಗ ನಾವ್ ಎಷ್ಟು ಬ ನಾವ್ ಎಷ್ಟು ಓತೀವಿ ಅಷ್ಟ್ರ ಮೇಲೆ ಬರೀರ್ಬೇಕ
ಅಂದ್ರೆ ತಪ್ಪಲ್ವಾ ಇದು ಹೇಳಿ ಕೊಡೋದು ಒಬ್ಬ ವಿದ್ಯಾರ್ಥಿ
ಇಲ್ಲಾ ಒಬ್ಬ ವಿದ್ಯಾರ್ಥಿ ನೀಳ ಬರಬಾರು ಒಬ್ಬ ವಿದ್ಯಾರ್ಥಿ ದುಡಿಯಕ್ ಹೋಗಿರ್ತಾನ
ಹುಂ
ಅದರ್ಲ್ಲಿ ಹೇಳಾಕತಿದ್ದು ನಾನು
ಈಗ ವಿದ್ಯಾರ್ಥಿ ದುಡ್ಯಕ ಹೋಗಿತ್ತ ಅಂದ್ರೆ ಎಜುಕೇಶನ್ ಬೇಡಾ ಅವನಿಗೆ
ಇಲ್ಲಾ ಅದು ಡಿಸ್ ಹ ಡಿಸ್ಕಂಟಿನ್ಯೂವ ಮಾಡಿ ಹೋಗಿರ್ತ ತಲ್ಲಾ ಅವನಿ ಅವ್ನಿಗೆ ಎಲ್ ಅಲ್ ಮಾಡೋದು ಅದೇನ್
ಅವ್ನಿಗೆ ಹೇಲ್ಪ್ ಆಗ್ಲಿ ಅಂತಂದ್ರೆ ಇಲ್ಲಿ ಇದ್ದ ಇರ್ತಕ್ಕಂತ ವಿದ್ಯಾರ್ಥಿಗಳು ಜೀವನ ಕೆಡಿಸಿದಂಗ ಅಲ್ವಾ
ಕಡಿಸಿದ ನೀ ಹೇಳದು ಬರ ಅದು ನಿಜಾ ಹಂಗೇನಿಲ್ಲಾ
ಹಾ ಇವಾಗ ಲೂಸ್ ಬಿಡ್ತಾರ ಅಂದಂಗ ಯಾರ ಹೋದಾಗ ಸ್ಟಾರ್ಟ್ತಾರಳಾ ಯಾರ ಓದಾರ ಸಂತೆಗ್ ಬಿಟ್ಟ ಬಿಡ್ತಾರ ಅಂಗದರ ದಾರಿ ತಪಸದ ಯಾರ ಕಾಲೇಜನರ ಅಲ್ಲ.
ಹ ಪ್ರೈವೇಟ್ ಕಾಲೇಜ್ವ್ರ ಅಂದ್ರರುನು ಪೇಪರ್ ಬಕಿ ಇರಲ್ಲ ಇಲ್ಲಿ ಗೌರ್ಮೆಂಟ್ ಬ್ಯಾಕ್ ಬ್ಯಾಕ್ ಆತವ ಪೇಪರ್.
ಈ ನೋಡ್ರಿ ಕಾಲೇಜ್ ಸ್ಟ್ರಿಕ್ಟ್ ಮಾಡಿದ್ರ ಅನಿಸಸುತ್ತಾ ಓದ್ನು ಕೂಡ ಇನ್ನು ಹೆಚ್ಚು ಓದಬೇಕ ಅನಿಸ್ತದ ಓದಲಾರ್ದ್ನು ಕೂಡ ಓದ್ಬೇಕು ಅನ್ಸುತ್ತೆ ಅವಾಗ ವಿದ್ಯಾರ್ಥಿ ಜೀವನ ಉದ್ಧರ ಆಗ್ತದ.
ಇಲ್ಲಾಂದ್ರೆ ಆಗಲ್ಲ.
ಹಾ ಹತ್ನ ಬಿಟ್ಟಿಗೆಸಿಂದ ಓದಲಾರ್ದವನು ಪೂರ ಓದಕ್ ಸ್ಟಾರ್ಟ್ ಮಾಡಲ್ಲ ಇನ್ನು ಓದವ್. ಕೂಡ ಹೋದ್ ಬಿಟ್ ಬಿಡತಾನ ಇಂಗ ಏನಾದ್ರ ಮಾಡಿದ್ರ..
ಒದ್ದದು ಆಸೆ ಹವು ಬಿಡತ ಮನುಷ್ಯಗದ
ಹಾ ಮತ್ತೆನ್ ಹೆಂಗಿದ್ರ ಚೀಟಿ ಮಾಡಕ್ ಬಿಡ್ತಾರಪ್ಪಾ ಇದು ಹೇಳಿ ಕೊಡ್ತ ನನ್ಂ ದ್ಬೇಕ ಅನ್ಸಬಿಡ್ತದ.
ಹ್ಮ್ ಓದ್ದವ್ ಅಷ್ಟೇ ಬೇರ್ಜನ ಓದ್ಲಾರ್ದವ್ನ ಅಷ್ಟೇ ಬೇರ್ಜನ ಅಂತ ಅಂಗೆ ಆಗಿ ಬಿದ್ಯಾತ್ತದ
ಸ್ಟ್ರಿಕ್ ನಾವು ಯಾವತ್ ಎಜುಕೇಶನ್ ಟೈಟ್ ಇರ್ಬೇಕ ರೀ.
ಇಲ್ಲ ಮತ್ತೆ ನೀನ್ ಇವಾಗ ಡಿಗ್ರಿ ಮಾಡಿ ನ ಅಲ್ಲಿ ಕಂಟಿನ್ಯೂ ಓ್ತ ಮತ್ತೆ ಬೆಂಗ್ಳೂರು ಹೋಗ್ಬೇಕಾ.
ಅದು ನಾನು ಹೋಗ್ತೀನಿ ರಿ ಅಂದ್ರೆ ರೆಗ್ಯುಲರೇ ಮಾಡ್ತೀನಿ ಮಾಡದು ಬಟ್ ಅವಾಗ ಬಂದು ಕ್ಲಾಸ್ಕ್ ಕೇಳ್ತೀನಿಒಂದ್ ವಾರ ಕೇಳಿ ಒಂದ್ ವಾರ. ಕಡೆ ಹೋತೀನಿ ಒಂದ್ ವಾರ ಕೇಳ್ತನ ಮತ್ತ ದ್ತ ಹೋತನಿ ಬಟ್ ಎಕ್ಸಾಮ್ಸ್ ಮಾತ್ರ. ಟೈಟ್ ಇರ್ಲಿಕ್ ಹೆಂಗ ಇರ್ಲಿಕ್ ನಾ ಮಾತ್ರ ಓದತಿೀವಿ ಅಲ್ಲಿ ಹಗಿಿನ ಕೆಲಸದ ಬಿಡೋರಿನ ಸಮಯದ ಓದ್ಕೋತಿವಿ.
ಹ್ಮ್ ಹ್ಮ್ ಕೆಲ್ಸ ಇರಲಾರದಾಗ.
ಹಾ ಕೆಲ್ಸ ಇರ್ತದರಿ ಚಂತೆಂತನೆ ಇರ್ತದೆ ಕೆಸೈಟ್ ಏ ಇರ್ತದ ಒಂದ ಎರಡ್ ತಾಸ ಹೊತ್ತಿವಿ ಸಾಕಲ್ಲ ಎರಡ್ ಮೂ ತಾಸ ಹೋತ್ತಿವಿ ಸಾಕ ಅಲ್ಲ
ಹ್ಮ್ ನಡಿತದೇ ಅದು ನೀವ ಬರಬೇರನ ಅಲ್ಲ.
ಹಾ ಮತ್ತೆ ಹೆಂಗಿದ್ರಿ ನೀವ್ ಸೀನಿಯರ್ಸ್ ಗಳು ಇದ್ರಿ ಹೆಂಗ್ ಓದ್ಬೇಕು. ಯಂತ ಹೇಳಿ ಕೊಡ್ತಿೀರಿ ಅದ ನಿಮ ನೋಡ್ಸ್ಕೊಂಡು ಓದಿದ್ರೆ ಮುಗೋಗೈತೆ. ಪೇಪರ್ ಬ್ಯಾಕ್ ಆಗ ಮಾತೇ ಇಲ್ಲ.
ಬ್ಯಾಕ್ ಆಗಲ್ಲೋ ನಾವನ್ ಬರ್ತಿವಲ್ಲ ಬ್ಯಾಕ್ ಆಗಲ್ಲ ಆಗದೇನ ನೆಗುಲಾಮ್ ನಮ್ ಫ್ರೆಂಡ್ಸ್ ಬ . ಇರ್ತಾರಲ್ಲ ಆಗ ಹೇಳದು ಅವ್ರು ಬ್ಯಾಕ್ ಅದಾವ ಒಂದೆರಡು ಒಂದೆರಡು ಬ್ಯಾಕ್ ಅದವಲ್ಲಾ..
ನಿಮ್ದು ಯಾವ್ ಸೇಮ್ ನಾಗ್ ಇಲ್ವಾ ಬ್ಯಾಕ್.
ಬ್ಯಾಕ್ ಇಲ್ಲ ಬ್ಯಾಕ್ ಮಾಡ್ಕೊಂಡಲ್ಲ ಬ್ಯಾಕ್ ಓದಿವ ಎಲ್ಲ ಓದಿದ್ವು ಬಂದವ ಅವಸು.
ಹೌದಾ ತುಂಬಾ ಕಷ್ಟಪಟ್ಟು ಓದಿದಿರಾ ನೀವು ಗೌರ್ಮೆಂಟ್ ಮಾಡಿ.
ಹ್ಮ್.
ಆದ್ರೂ ಒಂದು ರೂಪಾಯಿ ಖರ್ಚ ಮಾಡಿಲ್ಲಲ್ಲ ನೀವು ಎಜುಕೇನ್ಗೆಲ್ಲಿ ತನಕ ಎಲ್ಲಾನೂ ಗವರ್ನಮೆಂಟ್ ಎಲ್ಲೇ ಮುಗಿಸಿ ಬಿಟ್ಟಿದೀರಿ.
ಯಾಕ ಖರ್ಚು ಮಾಡಿಲ್ಲೋ ಅ ಪ್ರೈವೇಟ್ ಅಷ್ಟೇ ಬರುತ ಅಲ್ಲಿ ನನ್ ಕಡಿಮೆ ಬರ್ದೇನೇನು..
ಏ ಹೆಂಗ್ ಬರ್ತ್ರಿ ಯಾಕ ಬರತ್ ಪ್ರೈವೇಟ್ ಆಟ ಏನ್ತ್ರಿ ನೀವು..
ಹೆಂಗ್ ಹೇಳ.
ಸ್ಕಾಲರ್ಶಿಪ್ ಬರುತ್ತಲ್ಲ ನಿಮ್ಗೆಲ್ಲೂಎಲ್ಲಾನೂ ಫ್ರೀ ಇರುತ್ತೆ ಅಡ್ಮಿಷನ್ ಫೀಸ್ ಎಷ್ಟಿದೆ ಹೇಳಲ್ಲಿ ಅಲ್ಲಿ ಅಡ್ಮಿಷನ್ ಫೀಸ್ ಎಷ್ಟ ಇದೆ.
ಅಡ್ಮಿಷನ್ ಫೀಸ್ ಮೂರ್ ನಾಲ್ಕೂ ಸಾವಿರಕ ನಾಕ್ ಸಾವಿರ ಅದ.
ಒಂದು ವರ್ಷ ಕ್ಕೆ
ಹ್ಮ ಒಂದ್ ವರ್ಷಿಗೆ.
ಇಲ್ಲಿ ನಮ್ಗೆ ಐದು ಸಾವಿರ ಅದ.
ಐದ್ ಸಾವಿರ ಅದ ಐದ ಸಾವಿರ ಅಂದ್ರೆ ಅದದು ಸಾವಿರ ರೂಪಾಯಿ ಅಷ್ಟೇ ಕಡಿಮೆ ಐತೆ.
ಹಾ ಮತ್ತೆ ಈವ ಎಕ್ಸಾಮ್ ಫೀಸ್ ಎಷ್ಟ ಇದೆ ಹೇಳಿ ನಿಮ್ಗ.
ಎಕ್ಸಾಮ್ ಫೀಸ್ ಎರಡು ಸಾವಿರ ಇದೆ.
ನಮ್ಗ್ ಹದಿನೆಂಟುನೂರ ಹತ್ತೊಂಬತ್ ನೂರ್ ತಗೋತಾರ.
ನಮ್ಗೆರಡ್ ಸಾವಿರ ಇದದೆಲ್ಲ ಅಲ್ಲಿ ಅಲ್ಲಿಂದ ಎರಡು ನೂರು ನಮಗೆ ಎಷ್ಟ್ರ ಐತಿ ಇನ್ನ.
ಹ ಇನ್ನು ಮತ್ತ ಹೇಳ್ಬೇಕಂದ್ರೆ ನಿಮ್ಗೆ ಎಲ್ಲಾನ ರಿಫಂಡ್ ಆಗತ್ತಲ್ಲಾ.
ಏನ ಆಗಲ ರಿ ಫಂಡ್ ಯಾರಿಗ್ ಬಂದಿಲ್ಲ ರರಿಫಂಡ್
ಹೇ ಬರ್ತವ್ರಿ ಹೆಂಗ್ ಬರಲ್ಲ ಕಾಲೇಜಗ್ ಬರ್ತವ ಕಾಲೇಜ್ ನಿಮ್ಗ ಆಗ್ತಾರ ಎಲ್ಲ ಅಮೌಂಟು ನಿಮ್ಗ ಏನ್ ಅಡ್ಮಿಶನ್ ಫೀಜ್ ಕೊಟ್ಟರ್ತಿರಲ್ಲ ಅದು ಕಾಲೇಜ್ ಫೀಜ್ ಎಲ್ಲ ನಿಮ್ ರಿಫ್ ರಿಫಂಡ್ ಮಾಡ್ಬೇಕ ಅಂತ್ ಇರು ಗೌರ್ಮೆಂಟ್ ದರಿಗೆ ಅಂಡ್ ನಮಗೂ ಆಗುತ್ತಾ ನಮಗೂ ರರಿಫಂಡ್ ಆಗುತ್ತಾ ಇಲ್ಲ ನಮ್ ಗೌರ್ಮೆಂಟ್ದರ್ಗ ಬರ್ತವ ಇದು ಪ್ರೈವೇಟ್ ದರ ಬರ್ತವ ಕಾಲೇಜ್ ದಾರ ಬರ್ತವ ಅವ್ರೇ ತಗೊಂಡ್ ಬಿಡತಾರ ನಮ್ಗೂ ಆಗ್ತಾವ ಎಲ್ಲರಿಗ ಆಗ್ ಆಗ್ತಾವ್ ರಿಫಂಡ್ ಮಾತ್ರ.
ಟ ಕಾಲೇಜ್ ಮಾಡಿದ್ ವಾಪಸ್ ಬರೀ ಬರ್ತಾವು.
ಹಾ ಗೌರ್ಮೆಂಟ್ ಕಡೆಯಿಂದ ಬಂದೇ ಬರ್ತಾವ್
ಹಿಂಗಾದ್ ನೋಡ್ರಿ ಯಪ್ಪಾ ನಮುಗ್ ಅಷ್ಟೇ ನೆಗ್ಡಿ ನೆಗ್ಡಿ ಆಗಿಲ್ಲ ಅಷ್ಟೇ ಮಾಡ್ತೀನಿ ಇರ್ರಿ.